ಹ್ಮ
ಹಾ
ಬ
ಇನ್ನುಂದು ಕ ಕಬಡ್ ಮಮರ್ ಮೋಮೋರು
ಬರ್ತಾರಷ್ಟ ಬಕೇಟ್ ಮಾಡಕ್ ೇ ಇವಾಗ ಹೋಗೇನ್ ಕಣ ಸಿ ಎಸಿಗೆ ಹ ಅಥ ಜಿಯನ್ ಆಗುದು ಬಿ ಆಬಸ ೆ
ಎಂ ಸತಿ ಸಮರ್ಕ
ಬಾಬ ಬಾಬ ಬಾಬ ಲೀಡರ್ ಬಡ ನೋಡಲ್ಲಿ ಆಲ್ರೆಡಿ ಎಂ ಪಿ ಫೈ ನಾಕ್ ಸಾವಿರ ಹೊಡ್ದಾನೆ ನಾವ್ ನೀನು ನ ಲೀಡರ್ ಬೇಡ ನನ್ ಸ್ವನ್ನೆ
ಶ ವನ್ಡೇ ಮ್ಯಾಚಗೆಬ ಪ ವಿರೋ ಒಂದೇ ಮ್ಯಾಚ್ಗೆ ರೈಕ್ ಹೋಗತ್ತಿಲ್ಲೋ
ಹ ೌ ಮಜಾ ಯ್ರ ಬರಂಗಾಜ ಏನು ಹಾ ಬೆಳಿಗ್ಗೆ ಆಗ ಪ್ಲೇಯರ್ಸ ಪಡ್ತಾರೆ ಒಳ್ಳ ಪ್ೇಯರ್
ಇವತ್ ನೋಡುವ ಅಮಿತ್ ಬಾಯಿ ಅವರೆಲ್ಲಾ ಇವತ್ತುಗ ಮಂತರ್ತರ್
ಇದನ್ನಾ ನಿ್ದ ಕೆಿಸತೀಿ ಅ ಕೆಪನಿಸತಾ ರಸ ಬತ್ತ ಬಾಳ
ಲಕ್ಷ್ಮಚ್ತೆೆಗೆ ಬುತ
ಹ್ಮ್ ನೋಡಿ ನಾವ ಹೆಂಗಿದ್ದೀವಿ ದ ನ ಮಾಡಿಲ್ಲ ಅದನ ಅೆ ಬಂದಿರ
ಹಸೋ
ಇರಾಪ್ಪಾ
ವೈಬ್ರಷನ್ ನನ್ ಮಾಡ್ಕೊಂಡಿ ವೈಬ್ರಷನ್ ಮಾಡ್ಕೊ
ಎ
ಒಟ್ಟನಾಡೋೋಗ ನೀ ಗರ್ಷಟ ಉುಟ್ನ ಇ ಹೇಳಪ್ಪ
ಸ ಮ ವೈಬ್ರೇಶನ್ ಹ ವೈಬ್ರೇಶ
ಹೌದ ಹ್ಮ್
ಆಟಾ ಕೊಡದ ಒಂದು ಡಾ ಮಂದ
ಎ ಸಿ ಎ ಟಿ ಪನ್ಮ
ಅಯೂಡ
ಎ ಸಿ ಐ ಟಿ ಆಟೋ ಏನ್ ತಗಬಿಟಾರಪ್ಪಾ
ಹ ಎ ಸಿಟ್ ಜಾಸ್ತಿ ಹುಡಕಲ್ಲಲ್ಲ ಈಗ
ಹಟೈಮ ತಗರ್
ಅದನ್ ಹಂಗ ಇದು ಮಾಡ್ತಾವ ನೋಡು
ಏನ್ ಮಾಡ್ತಾರ ಏನ್ ಮಾಡಾರ ಆ
ಹ್ಮ
ಎಟ್ಲಿಟಕೆ
ನಾನುಲ್ಲಿದ್ದೇನೆ ಇ
ಆಯ್ತು
ಹ ಹ್ಮ
ಇಲ್ಲಲ್ಲಿ ಹತ್ರ ಯಾವನ ಇಲ್ಲ ಅಂದ
ಯಾರು ಸಿಕ್ತರಲ್ಲ ನಂಗೆ
ಅಲ್ಲ ಇಲ್ಲಿ ಯಾರೋ ಹತ್ರ ಇಲ್ಲ ಅಂದ ಇಟ್ಲಿ ಸ್ಟೈಲ್ ಬಿದ್ದತ್ ನೋಡದು
ಬನ್ ಚೌಟ ಬರ್ಲೆ ಬೇಕ
ವಡಿ ಯ ಅವನ್ ಬರಲ್ಲ ಇವನ್ ಯಾವನ್ ಅವ
ಹ ಬೋಳ ಮಗ ನನ್ನೇ ಬಿಟ್ಟು ಹೋದಣ
ಬಂದಂತ ಮಸ
ಬಂದ್ರಾ ಬಂದ
ನೋರ ಮೇರಿಗರ ಅನ್ ಸಿಗ್ತಾನ ಒದ್ಮೇಲೆ ಇದೆ
ಎಯಿಟ್ ಫೋರ್ ನೈನ್ ಎಕ್ಸ್ ಎಸ್
ಹತ
ಹ ಇಯ್ತ ಪಿನ್ ಮಾಡ್ಲಾ ಬೇಕಾ
ಮನ ತಗೊಂಡು ತಾ ತಗೊಂಡ್ಣ
ಎಲ್ಲಿದಾರ ಅವರು
ಗೊತ್ತಿಲ್ಲಲ್ಲ ಮೇಲೆ ಇದಾರ ಅನ್ಸತ್
ಕಾಪ್ಟ್ಸ್ ಓಪನ್ ಮಾಡುವ
ಆಟ ಏಮ ತಗತಾರಲ್ಲ
ಏನ್ ಏನು
ಬಂದ ಸಿ ನ ಡಿದ
ರೆಡ್ ಮಾರ್ಕ್ ಹಾಕೋದು ಮಾಡ್ರಿ ಮಾಡಟ್ರ ಅದ ನೋಟ್ರಾಪ್ಪ
ಮತ್ತ
ಕೊಟ್ಟಣ ನನದು ಒಯಿ ಏನೋ ಇದು
ಏನು
ಹ ಹಾ ಎಲ್ಲಿದ್ದ ನೋಡಿತವನ
ಮೆಡಿಕಟ್ಟ ಕಾರಾರಿ ಯ
ಮಕ್ಕಳ ನೋಡ ನಿ ಕಡೆ
ಹೂ
ಒನ್ ಬಂದ ಬಂದ ಬಂದ ಹ
ಹಾ ಪಕ್ಕದ ಹೋದಮೇಲೆ ಪಕ್ಕದ ಸುಬು ಪಕ್ಕದ ನಿನ್ ಪಕ್ಕದ ನಿನ್ ಪಕ್ಕದ ನೋಡಲಿ ಹೂ ಪು ರಾಗಿಲಾಗಿಿಲ್ಲಲು ಬಲಲ್ಲ ಬೇಗ ಬೇಗ ಬಂದ
ನಾನ್ ಅಲ್ಲ ಅದು ಮೂರು ಜನ ಇದರೆ ಹಾ
ಊರಿಗೆ ಏನ್ ಹ
ಅದ ಪಕ್ಕಕೆ ಹೋಗದ ನಂಗರ ಇ ಕೊಡಲ್ಲ ಇಲ್ಲ ಹೋಗಿ ಓದ ಓಡೋದ ಬಿಡವನು ಬಿಡು ಬಿಡು ಒಂದ್ಬಿಟ್ಟ ಹಿಂದಕ್ಕ ಹೋಗಲ್ಲಿ ಹಾ ಅಲ್ಲ ಹಿಂದಕ್ಕೆ ಹೋಗಲೇ
ಎಂತಗ ಕೊ
ತಾಫಾನ ಎತ ತಾಫಾನ ಇವತ್ತು ಾಸ್ ಮ ತಣ ನಮ್ಮ ತ ಇ ಎ ತ